ಹಲೋ ನಮಸ್ಕಾರ
ನಮಸ್ಕಾರ ಹೇಳಿ
ಊಟ ಆಯ್ತಾ
ಇನ್ನುೂ ಇಲ್ಲ ನಿಮ್ದ
ನಮ್ದು ಇವಾಗ ತಾನೇ ಊಟ ಆಯ್ತು ಏನ್ ಮಾಡ್ತಾ ಇದ್ದೀರಾ
ಮಲ್ಕೊಂಡಿದ್ದೀರಿ ಇರ ಉಂನ ನ ರೆಪಾನ್ಸ್ತನ
ಸ ಮನೆಯಲ್ಲಿ ಯಾರಾರು ಇದಂಗಿದ್ದಾರೆ
ನಮ್ಮ ಅಣ್ಣ
ಹೌದಾ ಸೌಂಡ್ ಜಾಸ್ತಿ ಕೇಳಿಸ್ತಿದೆ ಅದಕ್ಕೆ ಹಾ ನೀೇನು ಸಮಾಚಾರ ಬೆಳಿಗ್ಗೆಯಿಂದ ಏನೇನ್ ಕೆಲ್ಸ ಮಾಡುದ್ರಿ
ಹ ಬೆಳಗ್ಗೆಯಿಂದ ವಾಸಿಗ ಉಲ್ತನ್ ಹಗದ್ರೆ ಕುರಿ ಹಕ ಸುಮ್ಮನೆ ಬಂದು ಮನೇಲಿ ಮನೇಲಿ ನಕೊಂಡಟ
ಹ ಹೌದಾ
ಅದು
ಹ್ಮ್ ಸರಿ ಸರಿ
ಏನ್ ಮಾಡ್ತಾ ಇದಿದ್ದೀರಾ ನೀವು
ನಾವು ಕುತ್ಕೊಂಡಿದ್ದೀವಿ
ಮತ್ತ ಏನ ಕೆಲ್ಸ ಇಲ್ವಾ
ಏನ ಕೆಲ್ಸ ಇಲ್ಲ ಎಕ್ಸಾಮ್ ಇದೆ ಎಕ್ಸಾಮ್ಗೆ ಹೋಗ್ಬೇಕು ಇನ್ನೊ ಲೆಟರ್ಗೆ
ಎಷ್ಟ್ಟತ್ಗೆ ಹೊಯತ ಇದಾವ ಇನ್ನು
ಎಕ್ಸಾಮ್ ಇರೋದು ಎರಡು ಗಂಟೆಗ ಇರೋದು ಎಕ್ಸಾಮು ನಾವು ಒಂದ್ ಹನ್ನೆರಡು ಗಂಟೆ ಒಳಗಡೆ ಅಲ್ಲಿಗೆ ಹೋಗ್ತೀವಿ.
ಹೌದಾ
ಹಾ ಇನ್ನೇನು ಸಮಾಚಾರ
ಏನಿಲ್ಲ ಏ ಸ್ಪೆಷಲ್ ಊಟ ಸ್ಪೆಷಲ್ ಏನೋ ಗೊತ್ತ ಮತ್ತರ ನೋಡಿಲ್ಲ ನಾವು ಇವಾಗ ಹೋಗ್ ಮಾಡ್ಬೇಕ ಊಟ
ಹ್ಮ್ ಹ್ಮ್ ಹ್ಮ್
ಹಾ
ಹಾ
ಏನ್ ಮಾಡ್ತಾ್ದೀರಾ ನೀವು
ನಾವು ಮಲ್ಕೊಂಡಿದ್ದೀವಿ ಬೆಳಿಗ್ಗೆ ಎದ್ದು ಫ್ರೆಂಡ್ ಮನೆ ಹತ್ರ ಬಂದ
ಹಾ
ಫ್ರೆಂಡತ್ರ ಮನೆ ಹತ್ರ ಬಂದಿದಿದ್ದ ತಕ್ಷಣ ಅವನೇನೋ ಗಾಡಿ ಏನೋ ರೆಡಿ ಮಾಡ್ತಾ ಇದ್ದ ನಾನು ಒಂದ್ ಕೈ ರ್ಲಿ ನಮ್ದು ಒಂದ್ ಕೈ ಇರ್ಲಿ ಅಂದಬಿಟ್ಟು
ಹಾ
ರೆಡಿ ರೆಡಿ ಆಗಿದ ತಕ್ಷಣ ತಿಂದ್ಬಿಟ್ಟು ಮಳ್ಕೊಂಡಿದೀವಿ
ಹ್ಮ್ ಏನ್ ತಿಂದರೀ ಊಟ ಬೆಳಿಗ್ಗೆ
ನಾವು ದೋಸೆ ಮತ್ತೆ ಬೆಳೆ ಕಲ್ಸಾರು
ನಂಬ ನಂಬ ಸ ಹಾ
ಬೆಳೆಕಾಳ್ ಸಾರು ಮತ್ತೆ ಇತ್ ತಿಂದಿವಿ ದೋಸೆ
ಯಾವ್ದ್ ಇರೋದು ಎಕ್ಸಾಮ್ ಇವತ್ತ ಸೆವೆನ್ ಏಟ್ ಫೋರ್ ಫೈವ ಫೋರ್ ಫೈವ್ ಒನ್ ನಿಮಷ ಇರಿ ಹ ಇವಾಗ ಫೋರ್ ಥ್ರೀ
ಹಾ ಹೇಳದ ಕೇಳ್ಸ್ತಾದ ಇಲ್ಲೂ ಏನ ಸೌಂಡ್ ರೀ ಇದು
ಹ್ಮ
ಹ್ಮ್ ನೀನು ಎಲ್ಲೋಗ್ಬೇಕು ಅನ್ಕೊಂಡಿದೀರ ಇವತ್ತು
ಹಾ
ಹಾ ಎಲ್ಲಾದ್ರೂ ಹೋಗ್ಬೇಕು ಅಂತಿದೀರಾ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಏನಾದ್ರು ಕೆಲ್ಸ ಏನಾದ್ರು ಆಯ ವತ್ತು ಅ ಇವತ್ತು ಅಂದೆ ಇವತ್ತ ಏನಿಲ್ಲ ಅಷ್ಟ ಆಯಸ ಎಲ್ಲ ಮುಗ ಹಾ ಹೌದಾ ಮತ್ತೆ ಸಂಜೆ ಅವರ್ಗು ಏನ್ ಮಾಡ್ತೀರಾ ಹ ಸಂಜೆವರ್ಗೂ ಏನ್ ಮಾಡ್ತೀರಾ ಅಂದೆ.
ನಿದ್ದೆ ಹೋಗೋದಷ್ಟೇ ಕೆಲ್ಸ
ಹ ಹೌದಾ
ಹ್ಮ
ಹ್ಮ್ ಸರಿ ಸರಿ ಸರಿ
ಹ
ನಿಮ್ಮ ಅಮ್ಮಯಲ್ ಕೆಲ್ಸಕ್ ಹೋಗ್ತಾರೆ.
ಮತ್ತೆ ಮತ್ತೆನ್ ಸಂವತ್ಸರ
ನಿಮ್ಮಮ್ಮ ಏನ್ ಕೆಲ್ಸಕ್ ಹೋಗ್ತಾರ ಅಂದ
ನ ಅಮ್ಮ ಅಂಗನವಾಡಿ ನಲ್ಲಿಯ
ಹ ಹಾ ಸರಿ ಸರಿ ನಿಂಗೆ ಅವಾಗ ಕಾಲೇಜ್ ಓಪನ್
ಇನ್ ಲೇಟ್ ಆಗಸ್ಟ್ ಅಲ್ಲಿ
ಅಷ್ಟ ಅಲ್ಲಾ ಎಷ್ಟೊತ್ತ ನಿಂದ ಎಷ್ಟೊತ್ತರ್ಗ ಇರೋದು ನಿಮ್ಗೆ ಕಾಲೇಜು
ಆಂ
ಎಷ್ಟೊತ್ತ ನಿಿಂದ ಎಷ್ಟೊತ್ತವರೆಗೂ ಕಾಲೇಜ್ ಇರೋದು
ನಮ್ದ ನಮ್ಗ
ಹಾ
ನಮಗೆೇ ಹ್ಮ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರರುವರೆ ಗಂಟೆ
ಹೌದಾ
ಹಾ
ಹಾ ಸರಿ ಸರಿ ಸರಿ ಎಷ್ಟ ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಕಾಲೇಜು
ಹನ್ನೆರಡು ಕಿಲೋಮೀಟರ ಆಗುತ್ತೆ
ಹನ್ನೆರಡು ಕಿಲೋಮೀಟರ್ ಆಗುದಾ
ಬಸ್ಸಲ್ಲೇ ಹೋಗೋದು
ಬಸ್ಸ ಚೆನ್ನಾಗಿದಾವ ಬಸ್ಗಳೆಲ್ಲ ನಾನು ಇದು ರೂಟ್ಗೆ ಅರೆ ಟೈಮ್ ಬರುತ್ತಾ ಟೈಮ್ ಟೈಮ್ ಬರುತ್ತಾ
ಹ ಒಂದ ಅವರ್ಗೆ ಹಾಫ್ ಅನ್ ಅವರ್ಗೆ
ಹ ಹಾ ಸರಿ ಸರಿ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತೀರಾ
ಯಾವದಿಲ್ಲ ಪ್ರಾಬ್ಲಮ
ಹ್ಮ ನಿಮ್ ಕಡೆ ವಿದ್ಯುತ್ ಮತ್ತೆ ನೀರು
ನಿಮ್ ಕಡೆ
ಹ ನಮ್ ಕಡೆ ಏನು ಪರವಾಗಿಲ್ಲ ಅವರು ಬಿಟ್ಟು ಅವರು ಬರೋದು
ಹೌದಾ
ಹಾ ಒನ್ ಸೈಡ್ ಲೆಫ್ಟ್ ಸೈಡ್ ಹೋದ್ರೆ ಒಂದು್ ಬಸ್ ಎಡ್ ಕಡೆ ಹೋದ್ರೆ ಇನ್ನೊಂದ್ ಬಸ್ಡ ಬಲ್ಕ ಅವರ ಅವ ಹಾ
ಮತ್ತೆನ್ ಸಂವತ್ಸರ
ಹಳ್ಬೇಕು ಇಲ್ಲ
ನೀನು ಎಲ್ಲೂ ಹೋಗಿಲ್ಲ ಇವತ್ತು
ಹಾ
ಲ್ ಇವತ್ತು
ಇಲ್ಲ ಇಲ್ಲ ಎಲ್ಲೂ ಹೋಗಿಲ್ಲ ಕಾಲೇಜ್ಗೆ ಹೋಗ್ಬೇಕಲ್ಲ ಎಕ್ಸಾಮ್ ಇದೆಯಲ್ಲಾ
ಹ್ಮ್
ಹ ಅದಕ್ಕೆ ಇದಿನ ಇನ್ನು ಏನೋ ಓದ್ಕೊಂತ ಇದ್ದೆ ಆಮೇಲೆ ನೀವು ಕಾಲ್ ನಾವ್ ಕಾಲ್ ಮಾಡಿದ್ರಿ ಫ್ರೀ ಆದ್ದಾಗ
ಹ್ಮ್
ಅಲೋ ಕೇೇಳಸಲ್ವಾ
ಇತೆ
ಹಾ ಹೇಳ ಇನ್ನೇನ ಸಮಾಚಾರ ಫ್ರೆಂಡ್ಸ್ ಎಲ್ಲಾ ಎಲ್ಲಿೋಗಿದ್ದಾರೆ
ಫ್ರೆಂಡ್ಸ್ ಎಲ್ಲಾ ಆಚೆ ಎಲ್ಲ ಹೋಗಿದ್ದಾರೆ ನಿಮ್ಮ ಊರಲ್ಲಿ ನಿಮ್ ಫ್ರೆಂಡ್ಸ್ ಇದ್ದಾರಾ
ಹಾ ನಮ್ಗೆ ಬೇಜ ಜನ ಜನ ಇದ
ಹದ
ಹಾ ಹ ಹ್ಮ ನನು ಸಮಾಚಾರ
ನೀನ್ ಬೆಳಗ್ಗೆಯಿಂದ ಏನು ಊಟಗಿಟ ಮಾಡುದ್ರೆ ಇಲ್ಲ ಬೆಳಗ್ಗೆಯಿಂದ ಊಟ ಮಾಡುದ್ರ ಎಲ್ಲ ಬೆಳಿಗ್ಗೆ ಊಟ ಮಾಡಿದ್ರ ಇಲ್ಲ
ಮಾಡ್ದ ಮಾಡ್ದ ಇವತ್ತ ಎಷ್ಟು ಕೊಡ್ತು ಹಾಲು ಮಸು
ಸೊ ಇವತ್ತು ಎಂಟು ಎಂಟೂವರೆ
ಎಂಟೂುವರೆ ಕೊಡ್ತಾಂದ್ರೆ ಎಂಟೂುವರೆ ಅಂದ್ರೆ ಅಮೌಂಟ್ ಎಷ್ಟು ಬರುತ್ತೆ
ಅಮಟು ಮುನ್ನೂರ ಐವತ್ ಮುನ್ನೂರ ಅರವತ್ತಲ್ರ
ನೂರಲ್ವತ್ತುಚ್ಚಲ್ರಿ
ಹ್ಮ
ಟಾಸ್ ಬಿಟ್ಟ ಹ ಟಾಸ್ ಬಿಟ್ಟಿದಾರಾ ನಿಮ್ಗೆ
ಟಸ್ಕಾ
ಹಾ
ಹಟ್ಟಿದ್ದಾರೆ
ಹ್ಮ್ ಯಾವಾಗ್ ಬಿಟ್ಟಿದ್ದು
ಮೊನ್ನೆ ಒಂದ್ೆರಡು ದಿನ ಆಯ್ತು
ಹಾ ಹಾ
ಹ್ಮ್ ಮಾಡ್ತೀರಿ
ಹ್ಮ್ ಸರಿ ಸರಿ
ನೀವು ಎಲ್ಲಿ ಕಾಲ್ ಮಾಡೋಕೆ ಟೈಮ್ ಇಲ್ಲ ಅಂತರ್ತಿೀರಲ್ಲ
ಯ್ಯಾರ ಇಲ್ಲ ಇಲ್ಲ ಕಾಲ್ ಮಾಡೋಕ ಟೈಮ್ ಇಲ್ಲ ಅನ್ನೋದಲ್ಲ ಸ್ವಲ್ಪ ಬಝಿ ಇರ್ತೀನಲ್ವಾ ಎಕ್ಸಾಮ್ ಇರುತ್ತಲ್ವಾ
ಹೌದಾ
ಹಾ ಓದ್ಕೊಳೋದು ಅದು ಇರುತ್ತೆ ಅದಕ್ಕೆ ಉಪಸ್ ನೀೇನು ಸಮಾಚಾರ
ನೀಲ್ಲ ಏನಾದಿದ್ರೆ ಹೇಳಕ್ಕೆೇಳ್ತ
ಹಾ
ಆಯಕ ಜ್ವರಾನ
ಇಲ್ಲ ಇಲ್ಲ ಕೆಮ್ಮು ನೆಗಡಿ
ಹ್ಮ್
ಹ್ಮ್ ಮಕ್ಕೆ
ಹ್ಮ
ಆತನೆ
ಎಕ್ಸಾಮ್ ಎಷ್ಟತ್ತು ಮು ಅದು ಎಕ್ಾಮ್ ಎಷ್ಟ ಮುಗದಾ ಹ್ಮ್ ಐದ್ ಗಂಟೆ ಮು್ದೋಗುತ್ತೆ ಯತ್ತು ಹೌದಾ
ಹಾ ಹ
ಸಬ್ಜೆಕ್ಟ್ ಇರೋದು ಇತ್ತು ಒಂದ್ ಸಬ್ಜೆಕ್ಟ್ ಬರಿಯೋದು ಹ ಒಂದೇ ಸಬ್ಜೆಕ್ಟ್ ಎಷ್ಟತ್ ನಡಿಯುತ್ತೆ ಎಕ್ಸಾಮ
ಮೂರ್ ಅವರ್ ಎಕ್ಸಾಮ್ ಇರುತ್ತೆ
ಹೌದಾ
ಹ್ಮ್ ಏನೋ ಇಂಗ್ಲಿೀಷ್ಲ್ಲಿ ನಾವು ಇಂಗ್ಷ್ಗೆ ಕೊಟ್ಟಿದಿದ್ದಾರೆ ಇವತ್ತು
ಹ್ಮ್
ನೀನ್ ಬರೆಯೋದ ಏನು ಗತ್ತಾಗ್ತಾ ಇಲ್ಲ
ಕಷ್ಟನ
ಹಾ ಇಂಗ್ಲೀಷ್ ಕಷ್ಟಾನೇ
ಇಂಗ್ಲಿಷ್ ಅರಾಮ್ ಅಲ್ಲ
ಏನು ಇಲ್ಲ ಒಂದು ಟೆನ್ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ಗೆ ಎರಡ್ ಪೇಜ್ ಬರಿಬೇಕು ಬರಿಯೋದು
ಹ್ಮ್
ಹ್ಮ ಕಂ ಬಿ ಕಂ ತಕೊಂಡಿದೆ
ಬಿಕಾಂ ಮು
ಹಾ ಬಿಕಾಂ ಮಾಡತ ಇದ
ಹ್ಮ್ ಹ್ಮ್ ಹ್ಮ್
ನಿಮ್ದೇನು ಬಿಸ್ನೆಸ್ ಏನ್ ಮಾಡ್ತೀರಾ
ನಮ್ ಬ್ಯುಸಿನೆಸ್ ಹ ಏನಿಲ್ಲ ಏನಿಲ್ಲ
ಮತ್ತೆ ಏನ್ ಸಮಾಚಾರ
ಹಾ
ಮತ್ತೆ ಎನ್ ಸಮಾಚಾರ ಏನ್ ಇದೆ ಹೇಳೋಕೆ
ಹ್ಮ್ ಕೊಳ್ಳಿ ಸಾಕ್ತಿರಾ ನಿವು
ಕೋಳಿ
ಸಾಕ್ತೀರಾ
ಹಾ ಸಾಕ್ತಿರೀ ನೀವು, ಹಾಂ ಅರ್ಥ ಆಗಿಲ್ಲ
ಕೋಳಿ ಕೋಳಿ ಎಷ್ಟಿದ್ದಾವೆ ಅಂದೆ
ಕೋಳಿ ಇದ್ದಾವೆ ಒಂದು. ಆ ಹತ್ ಹನ್ನೊಂದು ಇದಾವೆ
ಹಾ ಹೌದಾ ಹೌದ್ ಹ್ಮ್ ಸರಿ ಸರಿ ಇನ್ ಏನು ಸಮಾಚಾರ
ಆ
ಇನ್ ಏನು ಸಮಾಚಾರ ಅಂದಿ
ಇನ್ನ ಗಣೇಶ ಹಬ್ಬ ಬರು
ಹ್ಮ ಹೌದ ಹ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡ್ಬೋದಾಗಿತ್ತಲ್ವಾ ಬ್ಯುಸಿ ನಾ ಹಾ ಸರಿ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ
ಹ್ಮ್ ಧನ್ಯವಾದಗಳು
ಹಾ ಸರಿ ಹ್ಮ್